ಹಲೋ ..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
ಹಾ, ಹೇಳ್ರಿ? ..
ಹಾ, ಅದೇ, ಏನಿಲ್ಲ ಏನ್ ಮಾಡ್ತಿದ್ದೀರಾ? ..
ನೀವು, ಹೇಳುಬೇಕುರಿ, ತಿರುಗಾಡಕಾರುತಿವಿರಿ, ನೀವುರಿ? ..
ನಾವ್ರೀ, ಊಟ ಮಾಡ್ತಿದ್ದೀವ್ರಿ! ನಿಮ್ದ್ ಊಟ ಆಯ್ತಾವ? .
ಹಾ, ಹಾಗೆ, ಆ. ..
ಹೌದ್ರಿ, ಮತ್ತೆ, ನಿಮ್ಮನೆ. .. ಏನೇನ್, ಮಾಡಿದ್ದಾರೆ? ..
ಮುಟ್ಟಿರಿ, ಅನ್ನರಿ, ಅದುಕ್ಕೆ? ..
ಹೌದ್ರಿ, ಮನೇಲಿ, ನೀವು ಒಬ್ರ, ನ ಇರೋದು. ..
ಇಲ್ಲ, ಆರೂ, ಜನ, ಇರುತ್ತಿವಿರಿ. ..
ಆರ್, ಜನ, ಇದ್ದೀರಿ? ..
ಹ್ಮ ..
ಹ್ಮ್, ನಿಮ್ದು, ಒಂತರಾ ದೊಡ್ ಫ್ಯಾಮಿಲಿ ಅಲ್ವೇನ್ರರಿ? ..
ಹ್ಮ, ಬಾಳ್ ದೊಡ್ಡದತ್ರಿ. ..
ಹೌದ್ರಿ, ತುಂಬಾ ಮ್ಯಾನೇಜ್! ಮಾಡಕ್ ಕಷ್ಟ ಆಗ್ತಿರ್ಬೇಕಲ್ಲಾ, ನಿಮ್ಗೆ. ..
ಊರಿ, ಒಂದೊಂದ್ಸರಿ, ನಮ್ಮ್ ಅಕ್ಕ ಊರ್ಲಿಂದ ಬರ್ತಾರೀ! ಅಕ್ಕಿ, ಹೇಳದ ಬಾಳ ಕಷ್ಟರೀ. .. ನಮ, ತಮ್ಮ ಬರ್ತನ್ರಿ! ಅವನಿಗಿಡೋದ್ನ ಬಾಳ ಕಷ್ಟ ಆಗ್ತದ್ರಿ? ..
ಅಯ್ಯೋ, ನಮ್ಮ ಮನೆಗೂ,, ಹೋಗ್ಬೇಕಕ್ ಹೇಳ್ರೀ ನನ್ ತಂಗಿ ಅಂತ ಹೇಳಿ? ..
ನೀವುಯೆಸ್ತುಧಿನಾರುತೀರಿ? .
ಕುಂತಾರು, ಗೊತ್ರಿ ನಮಗೆ ಯಾರಿಗ್ ಉಳ್ಸಲ್ರಿ. .. ನಾವವು, ನೋಡ್ರಿ, ಮನೆಗ್ ಹೋದ್ ಅಂದ್ರು ಒಂದು, ಎರಡ್ ದಿನ ಅಸ್ತೇವಿ? ..
ನಮ್ಮ್, ಅಕ್ಕ ಒಂದ್ ವಾರ ರೀ! ನಮ್ಮ ಅಕ್ಕ ಒಂದಂದ್ರೆ, ಒಂದ್. .. ವಾರರಿ? .
ನಮ್, ತಂಗಿ ಅಂತ್ರು, ಪೂರಾ ವರ್ಷ, ರೀ. ..
ಹ್ಮ್. ..
ಜಾಂಡನಕ್, ಇತ್ತಲ್ರಿ, ಅಂತೀವ. .. ಹೋಗ್, ಹಾಸ್ಟಲ್, ಹೋಗ್ ಹಾಸ್ಟಲ್, ಹೋಗು, ಕಲ್ಲಶಾಬಂಧಿಮಿರಿ, ಮೂರು, ನಾಲ್ಕು, ಸಲ. .. ಮೂರ್, ನಾಲ್ಕು, ಸಲ, ಹಾಸ್ಟೆಲ್,, ಕಲಾಶು ಬಂದೀವ್ರಿ, ಹಾಸ್ಟೆಲ್, ಬೇಡ, ಅಂತ ಹೇಳಿ! ಮನೆ. .. ಬಂದಲ್ರಿ, ಲೇಕಾಕ್ಕಿಣಿವು. ..
ಮಾಪರಿ, ಹೋಗಿದಿರಿ. ..
ಏ, ಪಪಲಾರಿ, ಪಾಪಿರಿ. .
ಹಪಲೀಕಿ, ವಾಡಿತಿ. ..
ಬಟ್, ಏನೇ, ಹೇಳ್ರಿ! ಬಹಳ, ಚಂದ್ರಿ. ..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
ಗುಣದು, ಗುನ್ನಾಧಾರಿ, ದೇವತೆ, ರೀ, ದೇವತೆ. ..
ಹೌದ್ರಿ, ಪಾರ್ವತಿಗೆ, ಹೋಲ್ತಾಳ್ರಿ. ..
ಹಾ, ಹೌದ್ರಿ! ..
ಸ್ವಲ್ಪ, ಸರಸ್ವತಿ, ಕಮ್ಮಿ, ಆಳೆ ಅದಕ್ಕೆ ಹಾಸ್ಟೆಲ್, ಬಿಟ್ಟು, ಬಂದರುಳಿರಿ. ..
ಛೂ. .. ಸ್ವಲ್ಪ, ಕಮ್ಮಿ ಅಂತಿರಲ್ರಿ? .. ಏ, ಪಾತಾಳ್ರೀ, ಏನು, ಇಲ್ರಿ. ..
ಅ, ಸುಟ್ಟಿನ ಇಲ್ಲ ಎಂದಕಂಬಲಿ. ..
ಜರಬಲ್ ರಿ
ತಕ್ಷ ಇಲ್ಲ ರಿ ಕೃಷ್ಣರ ಆರ ಇಲ್ಲ
ಅಯ್ಯೋ ಯ್ಯೋ ಲಕ್ಷ್ಮಿ ಲಕ್ಷ್ಮಿ ಬಗ್ಗೆ ಏನ್ ಕೇಳ್ತೀರಿ ಸರಸ್ವತಿ ಇದ್ದಂಗೆ ಮುನ್ಸ್ಕೊಂಡ್ರ ಅವ್ರು ಸರಸ್ವತಿ ಲಕ್ಷ್ಮಿ ಇಬ್ಬರು ಮುಂಸ್ಕಾಮಿ ಪಾರ್ವತಿ ಅಂದ್ರ ಅಲ್ರಿ ಒಂಚೂರು ಓಕೇರಿ ಸ್ವಲ್ಪ ಪಾರ್ವತಿ ತರ ಕೋಪ ಅದರಿ ಈಕೆಕೆ
ಹೌದಲ್ರಿ ಪಾರ್ವತಿ ಕೊೋಪ್ಪ ಇರಲ್ರರಿ ಅದು ಮಹಾಕ್
ಹ್ಮ ಕಾಳಜಿ ರೂಪಾನೇ ಅನ್ಕೋ್ರಿ ಅಂದ ಕಪ್ಪಗೆಾಳ್ಯ ರೇಕಿ
ಅಂದ್ರೆ ಒಂದು್ ನೀವ ಒಂದ ಕೆಲ್ಸ ಮಾಡ್ರಿ ನಿಮ್ ತಂಗಿ ಮೆಡಿಟೇೇಶನ್ ಮಾಡ ಕೊಪ ಕಮ್ಮಿ ಆಗ್ಬದ್ ನೋಡ್ರಿ
ಹೇಳೇನ್ೀ ಅದ್ಕ ಹೇಳಿದ್ರಿ ಸಾಕ ಕೈ ನೋ ಹೊಟ್ಟೆ ನೋ್ ಎದೆನೋ ಬೆನ್ನ ನೋ ಮುಖನೋವು ಕೈ ನೋ ಬೆರ್ ನೋ ಕಾಲ್ ನೋ ಬೆರ್ ನೋ ಅಂತದೆ ಇದೆ ಅಂತತದ್ರಿ ನೋವಾಕಿಗೆ್ದನ್ ಪರಪಂದ ಹ್ಮ್ ಹುಗುರ್ ನೋವು ಕಿವಿ ನೋವು ತುಟ್ಟಿ ನೋವು ಹಲ್ ನೋವು ಅಂತದ್ರ ಅದು ಬಿಟ್ಬಿಟ್ರೆ ಕಣ್ಣ್ ನೋವು ಗಲ್ಲ ನೋವು ಇಂಗದ್ರೆ ಎಲ್ ಹೋಗಂಗ್ರಿ ನೀವ್ ಹೇಳ್ರಿ ಹ್ಮ್ ಒಂದ್ ಕನ ಮನುಷ್ಯ ಇದು ಮಾಡ್ಬೇಕ್ರಿ
ಇಟ್ಟಾಗಿಲ್ಲೇಏನ್ರೀ ಹುಡುಗಿ
ಶಬರಿಬುಟಡ್ರಕಿ ಪಾರ್ವತಿಯಿನ ಸುಮ್ಮ್ನೆ ಪಾರ್ವತಿಯ ಅಂತರಿ ಶಬರಿಕಿ ಶಬರಿ ಹ್ಮ್ಮ್.
ಶಬರಿ ನೀ
ಹ್ಮ್
ನಮ್ಮ ಸಿಕ್ಕನ್ೇನ್ರಿ
ಇ ಈಗನ್ ಕಲ್ದಾಗ ರಾಮ್ ಅಂದ್ರೆ ಡಾಕ್ಟರ್ ಅಲ್ರಿ ಡಾಕ್ಟ್ರ ಎಲ್ಲಿರಿ ಈಗ ಅಕೆಿನ ಡಾಕ್ಟರ್ ಆಗ್ಬಕ್ ಅನ್ಕೊಂಡ್ ಕುಂತಾಲ್ರಿ
ಈ ಸಲ ಬರ್ದಿ್ರ ಏನ್ೀ ನೀರ್ ರೀ ನೀ ಇತ್ತನ್ರರಿ
ಬರ್ದಾಡ್ರಿ ಚಂದ ಬರ್ದ ನಾನ್ ಅದನ್ನೇ ಆಶಿಸತೇನ್ರಿ ಅಕಿಿಂದೊಂದ್ ಆಗ್ವಿ ಅಂತ ಬಾಳ ಕನ್ಸ ಕಟ್ಟೇದ್ರಿ ನಮ್ ತಂಗಿ ನಾನ್ತ್ತ್ರ ಯಾವಾಗ್ಲೂ ಅದೇ ಬೇಡ್ಕೊತಿರ್ತೀನಿ
ತಂಗಿ ಬಗ್ಗೆಏ ಹೇಳತ್ರಲ್ ನಿಮ್ ಬಗ್ಗೆ ಹೇಳ್ರಿ
ನಂದು ನೋಡ್ರಿ ನ ಡಾಕ್ಟರು
ಹ ರೀ
ಹ್ಮ್ ಕೈಲಾದ ಸೇವೆ ಎಲ್ಲರಿಗೂ ಮಾಡ್ತಿರ್ತೇನ್ೀ
ಹೌದ್ರೀ
ಹ್ಮ್
ಒಳ್ಳೆಯವರು ನೋಡ್ರಿ
ಅದಕ್ಕೆ ನನ್ ತಂಗಿ ಫಾಲೋ ಮಾಡ್ತಾಳ್ರಿ ನಾನು
ಹೋರಿ ಹಂಗಗೆ ಇರ್ಬೇಕ್ರಿ ಪಲ ಹಿಂಗ ಇರ್ಬೇಕ್ರಿ ಅನ್ಕೊ ನ್ರಿ ನಿಮ್ ಕೋಪ ನೋಡಿ ಬೇರವ್ರ ಬೇರವ ಅಕಿನನು ಕಲ್ತಿರ್ಬೇಕ್ರಿ
ಹೇ ಇಲ್ರಿ ಅಂಗ್ ನೋಡಕೋದ್ರೆ ಇಕಿ ನನ್ನ ಮುಖಾನ ನೋಡಿಲ್ಲ ಸರಿಯಾಗಿ ಗೊತ್ರಿ
ಹೌದ್ರಿ ಹಂಗೆ ನೀವ್ ಹೆಂಗ ತಂಗಿ ಹಂಗ ಅ ಅಕ್ಕ ಅಕ್ಕರ್ ನೋಡ್ರಿ ಮತ್ ಮುಖಾ ಮುಖ ನೋಡ್ಲರ್ದೇ
ಅದ ಹೆಂಗಂದ್ರೆ ನನ್ ಕೋಪದಲ್ಲಿರೋ ಮುಖ ನೋಡಿಲ್ರಿ ಕಿನ ಸಣ್ಣಳಿದ್ವ ಅವಾಗ
ಹ್ಮ ಎ
ಹ್ಮ್
ಹೌದ ಹೇಳ್ರಿ ಮತ್ ಮುಂದೆ ಕೇಳ್ರಿ ತಂಗಿ ಬಿಡ್ರಿ ಮುಂದೆ ಹೇಳ್ರಿ
ಏನಿಲ್ಲಾ ರೀ ಹಾಸ್ಪಿಟ್ಲೀಗ್ ಹೋಗಿದ್ದೆ
ಹ್ಮ್
ಹ್ಮ್ ಇವತ್ ಮೋರಮ ಇತ್ತಲ್ರಿ ಏನಾರ ಸಮಾಚಾರ ಹೊಸದು
ಡಿ ಬಂದ್ರೇನ್
ಹ್ಮ್
ಡಿ ಬಂದಿರಿ
ಇಲ್ರೀ ಯಾಕ್ ಕಲಿತಾರೀ ನೀವು
ಅಲ್ಲಿ ಮಾಡ್ತಾರ ಇಲ್ರಿ ನಿಮ್ ಕಡೆ
ಇಕಡೆ ದೊಡ್ಡದಂದ್ರ ನೋಡ್ರಿ ರಂಜಾನ್
ಹ್ಮ್ ದೀಪಾವಳಿ ಮಾಡ್ತಾರೆ ಹೇಳ್ರಿ
ಏ ನಮ್ ಕಡೆ ಉಮ್ ಎಲ್ಲಾ ಹಬ್ಬನು ಈಕ್ವಲ್ ಆಗಿ ಮಾಡ್ತವ್ರಿ ನಮ್ ಸಂಕ್ರಾಂತಿ, ಯುಗಾದಿ ಆಮೇಲೆ ದಸರಾ ಆಮೇಲೆ ಇದು ಏನಂತಾರೆ ಗಣೇಶ ಹಬ್ಬ ಅಂತ ಕೇಳ್ಲೇ ಬಾರದ್ರಿ ಅಟ್ಟ ಚಂದ ಮಾಡ್ತಾರ ನಮ್ಗಡೆ ಒಳ್ಳೆ ನೀವೇನ್ರೀ ಔ ಟ್ ಆಫ್ ಇಂಡಿಯಾ ಇದೀನನ್ನಂಗ ಮಾತಾಡ್ತಿದೀರಲ್ಲ ನೀವೂನು ಕರ್ನಾಟಕದೋರ್ತಾನೆ
ಕರ್ನಾಟಕದ ರೀ ನಿಮ್ದು ಬೇ ವ್ರಲ್ಲ ಅದಕೆ ಕೇಳ್ದೆ
ನಮ್ ಭಾಷೆ ನಿಮ್ ಭಾಷೆ ಸ್ವಲ್ಪ ಡಿಫ್ರೆಂಟ್ ಅವಲ್ರೀ
ಬರಿ ಈ ಕಡೆ ಮೈಸೂರ್ ಕಡೆ ಒಂದ್ ಚಿಕ್ಕಳ್ಳಿ ಬರ್ತದ್ರೀ ಅಕಡ್ರೀ ನಾವ್
ಹೌದ್ರಿ ನಾನ್ ಕುಂದಾಪುರದ ಕಡೇರಿ
ಅದೆಲ್ ಬರ್ತದ್ರಿ
ಬೆಂಗಳೂರು ಮೂಲೆ ಬರ್ತದ್ರಿ
ಎ ಬೆಂಗಳೂರಾಗ್ ನೋಡಿರೀ ಎಷ್ಟು ಸ್ಟ್ರಾಫಿಕ್ ಅಂತಿನೀ ಓದ್ಸಲ ಈ ಸಲ ಅಂತ ಟ್ರಾಫಿಕ್ ಸಲಾ ನೀಟ್ ಬರ್ಯಾಕೆ ಆಗಿಲ್ರೀ ಯಾ ಹುಡುರ್ಗ್ ರೀ
ಹೌದ್ರಿ ಹೌದ್ರಿ ನಾನು ನೋಡಿದೆ ಇನ್ಸ್ಟಾದಾಗ ಅದು ನಮ್ಮ ಮಧ್ಯದಾಗಿದ್ದೂ ಇದಾಗದ್ ಬ್ಯಾಡ ಅಂತ್ಹೇಳಿ ಕ್ಯಾಸಿಂದ ಸ್ವಲ್ಪ ಮೂಡಿಗ್ ಬಂದೇವ್ರೀ ಇವಾಗ
ಹೌದ್ರಿ ಚುಲೋ ಮಾಡೀರ್ ಮೂಲ್ಯಾಗ್ ದಾರಿ ಅದೇನ್ರಿ
ಹಾಂ ದಾರಿ ಅದ ರೀ ನೀವು ಅರಾಮ್ಸೇ ಬರಬಹುದು ನಡ್ಕೊಂಡ ಬರಬಹುದು ನೋಡ್ರಿ ನೀವ್ ಏನಂದ್ರ ಒಂದ ಎಂಬತ್ತು ಕಿಲೋಮೀಟರು ಅದರೀ ಅಟ್ಟೇ
ಹೌದ್ರೀ
ದಿನ ನಡದ್ರಂದ್ರಿ ಸೀದಾ ನಮ್ ಮನಿಗೆ ಬರ್ತೀರಿ ನೀವು
ಮತ್ತದಿನರೀ ಮತ್ತ್ ನೀವ್ ಮಾರ್ಕೆಟ್ಗೆಲ್ಲಾ ಹೆಂಗ ತಗೊಂಡ್ ಹೋಗ್ತೀರಿ
ಯಾ ಮಾರ್ಕೆಟ್ ನಂಬಲ್ಲಿ ಬರ್ತದ ರೀ
ಓಕಂಗ ತಿರ್ಗಾಡ್ಕೊಂಡ್ ಬರ್ತಾರೇನ್
ಹ್ಮ್
ಕೊಟ್ಟು ಕೊಟ್ಟು ಅವ್ರೇ ಹೋಗ್ತಾರೆ ಯಾಕಂದ್ರೆ ತುಂಬಾ ದೂರಲ್ರಿ ನಮ್ ಕಷ್ಟ ಗೌರ್ಮಂಟ್ದವ್ರ ಅರ್ಥ ಮಾಡ್ಕೊಂಡ್
ಹ್ಮ ಹಂಗೆ
ಸ್ವಲ್ಪ ಸೇ ಅಳ್ವಡ್ಸ್ಯಾರಿ ಹಂಗೇನಿಲ್ಲ
ಮಾಡ್ಯಾರ್ ನೋಡ್ರಿ
ಹ್ಮ್ ಏನ್ರಿ ಮತ್ತೆ ಗಂಡ ಮಕ್ಳು ಅರಾರೀ
ನಾನ್ ಇನ್ನ ಸಿಂಗಲ್
ಹ್ಮ ಸಿಂಗಲ್ ಇದೀರಿ ಸಿಂಗಲ್ ಮದರ್ ಗಂಡಲ್ನ್ರಿಂಗಾರ ನಿಮ್ಗೆ
ನಮ್ಮ್ ಮದರ್ ಇಲ್ಲರಿ
ಹ್ಮ್
ರೀ
ಓ ದೊಡ್ಡವರ್ ಅನ್ಕೊಬಿಟ್ಟೇರಿ ನಾನ ಒಂದ್ ಸೆಕೆಂಡ್
ಬರೀ ಈ ಈಗ ಹದ್ನಾರ ತುಂಬತಾವ್ರೀ
ತುಂಬ್ತಾವ್ರಿ ಚರ್ಲ್ರಿ ಹ್ಮ್ ಬೆರಿ ತುಂಬಾ ಬೆರಿರಿ
ಮತ್ತೇಏನ್ ಮಾಡ್ತಾರೆ
ಅಂದ್ರೆ ನಂತಿನ ಮುಂದ್ ವರ್ಷ ಚಿಕ್ಕೋರ್ ಅಷ್ಟೇರರಿ ನೀವು ನಮ್ದ ಇವಾಗ ಸೆವೆಂಟೀನ್
ಓ ಸೇವೆಟೀನ್ ರೀ ಅದ್ಹೇಗ್ರಿ ಸೇವೆಟೀನ್ ಒಳ್ಳಗೆ ಸೆಕೆಂಗ್ ಪಿ ಯು ಸಿ ಮೆಡಿಕಲ್ ಹೆಂಗ್ ಮಾಡಿರಿ
ಹನ್ನೊಂಡನೆ ಅಂದಾಜಿಗೆ ಹನ್ನೊನೇ ವಯಸ್ಸಿಗೆ ಮುಗತಿರಿ ಸೆಕೆಂಡ್ ಪಿ ಯು ಸಿ ನಂದು
ಹದ್ನಾರಕ್ ಟೆಂತ್ ಮುಗಯತದ ನೀವೇನ್ ನನ್ಗ್ ಗೊತ್ತಿಲ್ಲ ಅನ್ಕೊಂಡ್ರೆನ್ ಹುಡುಗಿ ಏನ ಸಣ್ಣಿಕ್ ಇಲ್ರಿ
ಹಂಗಲ್ರೀ ನಾ ಆರನೇ ವಯಸ್ಸಿಗೆ ಇರ್ಬೇಕಾದ್ರೆ ನ ಐದನೇ ಕ್ಲಾಸ್ ಪಾಸ್ ಆಗಿದ್ದೇರ ನಾ
ಹಂಗ್ರೀ ಎಂಗ್ರಿ ನೀವು ಐದನೇ ವರ್ಷ ಇರ್ಬೇಕಾದ್ರೀ ನಿಮ್ ಮಾತೆ ಬರಲ್ಲ ಕರೆಕ್ಟಗ ಐದನೇ ಕ್ಲಾಸ್ ನೀವು ಅವಾಗ ಎಂಗ್ ಕಲಿತ್ರಿ
ಏ ಆರ್ನೇ ಕ್ಲಾಸ್ ಅಂದ್ರೆ ಆರನೇ ವಯಸ್ಸಿದ್ದ ಬರ್ತದ್ರಿಂತ ಅವಾಗ ಇಷ್ಟು ಇಂಟೆಲಿಜೆಂಟ್ ಇದೀವ್ ಅಂದ್ರೆ ನನಗೆ ದೊಡ್ ದೊಡ್ಡವರೆಲ್ಲಾ ರಾಷ್ಟ್ರ ಪ್ರಶಸ್ತಿ ಕೊಟ್ಟಾರ ಹುಡ್ಗ ಎಷ್ಟು ಹುಷಾರದ ಅವಾಗ ದನೇ ತರಗತಿ ಬರಯಕಕ್ ಅವಕಶ ಕೊತತಿ ಗವರ್ಮೆಂಟ್ ನಂಗ್ ಅವಾಗ ಐದನೇ ತರಗತಿ ಪಾಸ್ ಆಗಿ ಏಳ್ನೇ ವರ್ಷಕ್ಕೆ ನಾವು ಒಂದನೇ ಕ್ಲಾಸ್ ಇದಿ ಆರನೇ ಕ್ಲಾಸ್ಿಗೆ ಕಾಲಿ ಇಟ್ಟೇನ್ೀ ಅದಾದ್ಮೇಲೆ ಐದ ವರ್ಷ ಕರೆಕ್ಟ್ ಆಯ್ತ್ ನೋಡ್ರಿ
ಹ ನೀವ್ ಆರನೇ ವರ್ಷಗೆ ಇರ್ಬೇಕಾರ್ರ ನಿ ಕೈ ಬೆರಳ ಎಲ್ಲಾ ಬಂದಿದ್ವೇನ್ರರಿ
ಏ ಬಂದಿದ್ದೇವ್ರೀ ಉದ್ದದಕ್ಕೆ ಎದ್ದು
ಅ್ರಿ
ನಮ್ ಹ್ಯಾ ಈಗ ಯೋಗ ನಮ್ ಗೊತ್ತರಿ ಎತ್ತುಸಿ ಇಸ್ಮ್ ಆ ವರ್ಡ್ ಯಾರಿಗೂ ಬರಕ್ ಬರ್ತಿರ್ಲಪಲ್ಲಿ ನಾನ್ ಚಿಕ್ಕ ವಯಸ್ಸನಾಗ ಬರ್ದೇನ್ ಎತುಸಿಸಮ
ಹ
ಅದನ್ನ ನಾನ್ ಬರ್ದೇನ್ೀ ಅವಾಗ ಅವ್ರು ಓಕೆ ಈ ಹುಡುಗ ಎತ್ತು ದಿವಸ ಗೊತ್ತದ ಅಂದ್ರೆ ಬರ್ದವಳ ಅಂದ್ರ ಆಯ್ನೆ ಪ್ಲಸ್ ಪಾಸ್ ಆಗ್ತಾಳ ಅಂತ ಹೇಳಿದಿದ್ದಾರೆ
ಅದ ಏನಂತ ಗೊತ್ತೇನ್ರಿ ನಿಮ್ಗೂ ಹಿಂಗಾನ ಬೆಳದಿರಿ ನಮ್ಮ್ ಅಕ್ಕ ಸಣ್ಣಕ್ ಇರ್ಬೇಕಾದ್ರೆ ಕಾಲ ಇರ್ಲಿಲ್ಲ ರ ಹೇಗ
ಒ ಮತ್ ಹೆಂಗ್ರೀ
ಕೆಳಗ್ಲಿಂದ ನಡೀಿತಿದ್ದಿಲ್ರರಿ
ಹೌದ್ರಿ ಮತ್ತತ್ ಇವಾಗ ಹೆಂಗ್ರರಿ ಓಕೆ ಓಕೆ ರರಿ
ಮೆಡಿಕಲ್ ಮಾಡ್ತಾಳ್ರೀ ಈಗ
ಇಕು ನೋಡ್ರಿ ಅದಕ್ಕೆ ಅದಕ್ಕೆ ನೀವು ಇನ್ಸ್ಪ ತರಗಿರಕಿನ್ ಬಗೆ
ನಮ್ಗೆಲ್ಲ ಇಲ್ಲ ರೀ ನಮ್ಗೆ ಯಾವ ವಯಸಿ ಕಾಲ್ ಬರ್ಬೇಕಕ್ ಯಾವ ವಯಸ್ಸ ಇಲ್ಲ ಅವಾಗೆ ಬಂದವ್ರಿ
ನ ಹಂಗ ಅನ್ಬ್ಯಾಡ್ರಿ ದೇವತೆ ಅಂತ ಮಕ್ಳ ರೀ ಅವ್ರು ಮಕ್ಳಿಗೆ ಖಾಲಿ ಅಂದಂಗ ನಮ್ ಹಂಗಸ್ಬಾರ್ದು ಎಂಜಸ ಹ ಹಾಗಂದ್ರ ಸ್ಕೂಲ ಹೋಗಿರೆ ಎಕ್ಕಾಕ್ಲಿ ನಾವವು ಕಲ್ ಇದ್ರು ಕೂಡ ನಾವ್ ಹೋಗಲ್ರಿ ಒಂದೊಂದ್ಸಲ ನಮ್ ತಂಗಿ ಹೋಗ್ಬಕ್ ಇದಲ್ ಕಾಲ್ದು ಎಲ್ಲಾ ಇದ್ವು ಹ್ಮ್ ಹೊಟ್ಟೆ ನೋ ಅಂತ ವಾಪಸ್ ಬಂದ್ ಬಿಡ್ತಿತ್ರಿ ಬೆಳಿಗ್ ಓದ್ತಿದ್ರಿ ಅಟೆಂಡನ್ಸ್ ಆಗ್ತಿತ್ರಿ ಹ ಅವ್ರ ಕಾಲ್ ಮಾಡ್ತಿತ್ರಿ ಬಂದ್ ಬಂದ್ ಬಿಡ್ತತ್ರಿ ಬೆಳಗ್ಗೆ ಕಣ್ಣು ಉತ್ಕತ್ ನೋಡ್ ರ್ತಿರಿ ಆ ಬಾಯ ಹಾಕಂತ ಹೋಗ್ತಿತ್ರಿ ಕರೆಕ್ಟು ಇನ್ನೇನ್ ಎದ್ದಿಂಗ ಅನ್ಬೇಕ್ರ ಮತ್ತೆ ಬಂದಿರ್ತಿತ್ರಿ
ಹೌದ್ರಿ ನಾವ್ ಒಂದ್ ಜರ ಇಡ್ಲಿರಿ ಕೆಲಸ ಆದರಿ
ಏ ಟೈಮ್ ಆಗಿದೆ ಹೆಲೋ